ಏನ್ ನಡತರಪ್ಪಾ
ಅ ಮರವಾ
ಹಾ ಆರಾಮ ನಿ ಆರಾಮೇತಿ
ಹ್ಮ್
ಏನ್ ಮಾಡಕ್ ತ್ತ
ಏನ ಇಲ್ಪಾ ಸುಮ್ ಕೂತೀನಿ ನಿದ್ದ್ದೆ ಹೊಂಟಿಲ್ಲಾ
ಹೌದಾ
ಹಾ ಸುಮ್ ಕೂತೀನಿ
ಹ್ಮ್ ಇ ಏನ ಅಫ್ಘಾನಿಸ್ತಾನ್ದ ಸ್ಕ್ವಾಡ್ ಬಿಟ್ರಾನ
ಬಿಟ್ರಪ್ಪಾ
ಅದೇ ಬಿಟ್ರ ಏನ ಇರಾಡ್
ಏನ ಇಂಜುರಿ ಆ ತ ಇಂಜುರಿಯನ್ಸ್ ಅ ಕೊಟ್ಟ ಹೇಳ ಹ ಹೇಳಡ್ಸದ
ಏನ್ ಇಂಜುರಿ ಇಲ್ಲ ವಿರಾಟ್ ಕೊಹ್ಲಿ ರೆಸ್ ಹೋಗಂತ ಅಂದಾರ ಅಂತ ಅಂದ್ರ ನನ್ಗೆ ನೋಡ್ದ
ಹಾ
ರೆಸ್ಟ್ ಮಾಡಂತ ಅಂದ್ರ ಐ ಪಲ್ ಮುಸ್ಕೊಂಡ್ ಬಂದನಲ್ಲಾ
ಹಾ
ಅದೇ ಕೇಳಪಟ್ಟೆ ಅದು ಮೀರ್ಬೋದು ಇಲ್ಲ ಏನು ಸಚಿನ್ಂದ ಸೆಂಚುರಿ ನೂರ ಆಗ್ಬಾರ್ದಂತ ಅದವಿ ಇರ್ಬಡ್ದ
ಆ
ಸಚಿನ್ಂತನ್ ಹೊಡಿಬಡದ ಅಂತ ಆಡಸಬಡದ ಎತಾರ ಹ್ಮ್
ಇವ ಕೂಲಿ ಹಂಗನ ಗೊತ್ತು ಮನ್ಸೆ ಮನ್ಸ ಪಾತ್ತೇವೆ ಎಂದ ಮೈಮ ತಿಂಡಿಲೇ ಬತ್ತಂದ್ರ ಹ್ರ ಯಚ್ಚಕ ಅ್ರಐಿ ಎಲ್ ಕೊಬ ಪತ್ತ ನೀ ಗಾಸತಣ
ಹಾ ರಿಟೈರ್ಮೆಂಟ್
ಅಂತ ಯಾಕಾದ್ರೆ ಕಾಪ್ಗೆದ್ದನ ಮುಗೋದ ಉತ್ತಮ್ಮ ಇಜ್ಜತೆ ಇಜ್ಜಲ್ಲಿ ಬೈ ಯಾರು
ಹ್ಮ್ ಹ್ಮ್ ಎಡ್ ಎರಡಗ್ದಾರ ಹೆಂಗಿದ್ರ
ಇಲ್ಲ ಅವ ಮೇನ್ ಅಂದ್ರು ಅವನಿಗೆ ಕೆಲ್ಸದ ಇತ್ತು ಇದಕ್ಕೆ ಇದು ಪ್ರ ಪಿ ಅವ್ನು ಇನ್ನೋ ಮನ್ಸು ತುಂಬಿಲ್ಲ ಒಂ
ಹ್ಮ್
ಅದ ಸಪೋಟ್ ಖುಷ್ನ ಇಲ್ಲನಲ್ಲಾ ಅಂದ್ರು ಆಗ ಫಸ್ಟ್ನಟ ಮನ್ಸನ ಇಲ್ಲಂತ
ಹ್ಮ್ ಪಾಸ್ಟ್ ಏನಿದರ ಪಾಸ್ಟ್
ಫಸ್ಟ್ ಫಸ್ಟ್ ಅದು ಹೆ್ಯಾಂಗ ಕಣ ಎಲ್ಲ ಇದದು ಹಂಗಿತ್ತಲ್ ಪೂರಾ ಬಾಯಿ ಬಂದಿತ್ತಲ್ ಬೀ
ಇದು ಐ ಪಿ ಎಲ್ ನಾಗ ಯೇಸು ಒಂಬತ್ತಾವಲ್ಲ
ಟೋಟಲ್ ಏಯಟಿ ಫೈವ್ ಸೆಂಚುರೀಸ್
ವಿರಾಟ್ ಕೊಹ್ಲಿ
ಟೋಟಲ್ ಏಟಿ ಫೈವ್ ಸೆಂಚುರಿ ಸಚಿನ್ ಇಂದ ಇದು ಹಂಡ್ರೆಡ್
ಹ ನೀವು ಐ ಪಿ ಎಲ್ ಆಡ್ ಮಾಡರ್ ಅನ್ಸ್ತದ ಬೈಿ
ಮಾಡರು ನೋಡಲ್ಲಿ
ಮಾಡಲ್ಲ
ನೋಡು ಈಗ ಸಚಿನ್ ತೆಂಡೂಲ್ಕರ್ ಸ್ಕೋರ್ ದಿ ಟೋಟಲ್ ಹಂಡ್ರೆಡ್ ಸಚು ಇಂಟನ್ಯನಲ್ ಸಚಿ ಸ ಆಲ್ ಓವರ್ ನೋಡು ಓಟ ಎಲ್ಲ ಮಾಡ್ಯಾರ ಹಂಡ್ರೆಡ್ ಆ ಒಂತ ಕೊಹ್ಲಿದು ಎಟಿ ಫೈವ್ ಅ ಎಲ್ಲಾ ಹಿಡು ಅಿೇರೆದಾ
ಹ್ಮ್ ಹ್ಮ್ ಟೆಸ್ಟ್ನಗು ಇಪ್ಪತ್ತ್ ಮೂರವ
ಎಟಸ್ಟ್ ಒನ್ ಡೇನಾಗ ಐವತ್ ನಾಲ್ಕದ ಟೆಸ್ಟ್ ನ ಮೂವತ್ತ ಎತ ಐವತ್ತು ಹ
ನ
ಎ ಫಿಫ್ಟಿಫೋರ್ ಫಿಫ್ಟ್ಟಿ ಫೋರ್ ಪ್ಲಸ್ ನೈನ್ಟಿ
ಫಿಫ್ಟಿ ಫೋರ್ ಪ್ಲಸ್ ತರ್ಟಿ ಎಷ್ಟ ಎಟಿ
ಎಟಿ ಫೋರ್
ಎಟಿ ಫೋರಾ ಟಿ ಟ್ವೆಂಟಿ ಒಂದು
ಟ ಟ್ವೆಂಟಿ ಯಟಿ ಫವ್
ಹ ಮಾತಾಯಸ್ತೀವ ಐ ಪಿ ಎಲ್ ದಾಡ್ ಮಾಡಲ್ಲ
ಕ
ಹ್ಮ್ ಐ ಪಿ ಎಲ್ ಆ ಯಾಡ್ ಮಾಡಲ್ಲ
ಅಕ್ಕ
ಆಐಪಿಎಲ್ ಇಂಟರ್ನೇಶನಲ್ ಆಗಳಲ್ಲ ಭೈ
ಇಂಟರ್ನ್ಯಾಷನಲ್ ಆವೆಲ್ ಸೆಂಚುರಿ
ಹ ಸೆಂಚುರಿ ಕೌಂಟ್ ಆಗಲ್ಲ ಹ ಟಿ ಟ್ವೆಂಟಿ ಅಂದ್ರೆ ಇದು ಇಂಟರ್ ನ್ಯಷನಲ್ ಅಂದ್ರೆ ದೇಶ ಮೆಾಗ ಆಡೋದಲ್ಲ
ಹ ಅ ಮುರ ಆ ಡೌಟ್ ಡೌಟ್ ಮುರ ಡೌಟ್
ಹಂತಾ
ಯಾಕಂದ್ರ ಹದ್ನೈದು ಹದ್ನೈದ ದಿನ ಹದ್ನ ಈಗ ಅವ ಆಡದ
ಹಾ ಆ ಒಂದ ಇಪ್ಪತ್ ಆಡ್ಬೋದು ಲಾಸ್ಟ್ ಟೈಮ್ ಬರ
ಇಪ್ಪತ್ ಮೂವತ್ ಆಡ್ತಾನ ಆಡ್ಲಕ್ ಅವನಿಗೆ ಆಡ್ತಾನ ಒನ್ಸದ ಇವ್ರು ಬಿಸಿ ಬಿಸಿ ಹೆಂಗ್ ಮಾಡತರ್ ಬತ್ತು ಇವರು ಕೋಲಿ ಕೊಹ್ಲಿ ರೋಹಿತ್ ಶರ್ಮಾ ಐ ಸಿ ಸಿ ಏ ಮಾಡ್ತೋಗೋ ತಿಂಗ ಮುಂದ ಐ ಸಿ ಸಿ ಕೆ ವಿಲಿಯಮ್ಸನ್ ದೊಡ್ಡ ದೊಡ್ಡ ಪ್ಲೇರ್ ಗಳು ರಿಟೈರ್ ಮಾಡುಸ್ತಾರ ಅವ್ರು ಈಗ ಒನ್ ಡೇ ಫಾರ್ಮ್ಯಾಟೇ ತೆಗೋರ್ರ ಅವ್ರು
ಒನ್ ಡೇ ಫಾರ್ಮೇಟ್
ಫಾರ್ಮೆಟ್ ಅಮ್ಮದ ಬ್ಯಾಡತ್ ಯಾಕಂದ್ರೆ ಅದು ಏನ್ ಈ ಇಟ್ರ ಬರೀ ಟಿ ಟ್ವೆಂಟಿ ಟೆಸ್ಟ್ ಆತ್ತವರು
ಟಿ ಟ್ವೆಂಟಿ ಟಸ್ಟ್
ಹ್ಮ ಯಾಕಂದ್ರೆ ಒಂಡೆನ ಕಮ್ಮಾಯ ಇಲ್ಲತ್ತ ಅವ್ರಿಗೆ ಸುಮ್ಮನೆ ಈ ಕಡೆ ಬಾವ ತಲಿ ಬೇರೆದದು ನೋಡ್
ಹ್ಮ್ ಎಲ್ಲಾ ಬಿಸ್ನೆಸ್ ನಡದ ಅದ ಏನ್ ಸ್ಪೋರ್ಟ್ಸ್ ಇಲ್ಲ ಏನಿಲ್ಲ ಬಿಸ್ನೆಸ್ ಅಲ್ಲ ಅಂದ್ರೆ ಫೋರ್ಸ್ ಗಳು ಬಂತಾವ ಈಗ
ಹ್ಮ್ ಅಲ್ಲ ಮತ್ತ್ ನೋಡಿ ಫಿಫಾ ಒಳಕಪ್ಪಾಯ ಾಗ ಆ ರೈಡ್ಸ್ ತಗೋದಿತ್ತ ಅಂದ್ರ ರೈಡ್ಸ್ ಬಂದಿತ್ತು ಪೈಲಾ ಹಂಡ್ರೆಡ್ ಮಿಲಿಯನ್ಿಗೆ ಬಂದಿತ್ತು ಆಫರ್
ಹ್ಮ್ ಎಟ ಯೀ
ಫಿಫಾ ವರ್ಲ್ಡ್ ಕಪ್ ಇಲ್ಲ ಎಲ್ಲ ಯಾವ ಎಲ್ಲಾ ಟಿ ಟಿ ಪ್ಲಾಟ್ಫಾರ್ಮ್ ಗಳುಿಗೆ
ಹ್ಮ್
ನಾವ್ ಹೊಂಟಿವಂಡ ನ ನಮ್ ರೈಟ್ ತಗೋಿ ಹಂಡ್ರೆಡ್ ಮಿಲಿಯನ್ಗಂತ ಎಷ್ಟು ಜನವರಿಂದ ಬಂದಿತ್ತು
ಹ್ಮ್
ಇವು ಜಿಯ ಆಾಕ್ಸ್ಟಾರ್ ಆಯ್ತು ಇವು ಯಾವ ಕೇರ್ ಮಾಡ್ಲಿಲ್ಲ ಯಾಕಂದ್ರೆ ಗೊತ್ತ ಅವ್ರಿಗೆ ಇಲ್ಲಿ ನ ಅಷ್ಟು ಕಮ ಇಲ್ಲ ಅಂತ ನೀ ಅಂಬ ಅ ಬನಿ ಎಲ್ಲಿ ರೊಕ್ಕ ಹೊಡ್ತ ಅಟ್ಟಾರೆ
ಅಲ್ಲ ಆ ರೈಟ್
ಈಗ ಅದಕ್ಕೆ ನಾಲ್ಕ್ ತಿಂಗಳು ಯ್ತ ಅವ್ರರು ಕಡೆಗೆ ಎಷ್ಟಕ್ಕ ಮನ್ಿ ಜಿಯೋ ಇದು ಜಿಯೋ ಫೈ ಮರ ಗೊತ್ತು ಜಿ ಫೈಗೆ
ಹ್ಮ್
ರ್ಿಫೈ ರ್ಿಫೈವ್ ರರು ಮತ್ತತ್ ಅದ್ರಾಗ ನಾಕ್ು ವರ್ಷ ತಾನ ಎಲ್ಲ ಫಿಫಾ ವರ್ಲ್ಡ್ ಕಪ್ ಮತ್ತ ಬಾಳ ಬಾಳ ಎಲ್ಲ ಹೈ ಕ್ವಾಲಿಟಿ ಎಲ್ಲ ಅವರ ಬಿ ಪ ಅಪರ್ಚುನಿಟಿ ಮೌಖ ಪಿ ಚ ಕೊಡ್ ನೋಡರು
ಹ್ಮ್್ಮ
ಈ ಈಗ ಜಿ ಫೈದವರು ಗೊಟ್ಟ ಒಳೋಡ್ಸರ್ ಮಕ್ಕಳು ಮೂವತ್ತೈದ್ ಲಾಕ್ ಮೂವತ್ತೈದು ತರ್ಟಿ ಫೈವ್ ಮಿಲಿಯನ್ ಆಗ ಎಲ್ಲ ಪ್ಯಾಕೇಜ ಸಿಕ್ಕತೀ ಹವು ಇ ಇವ ಆಟಿದರಾಗ ಒಂದೊಂದ್ ಪಿಕ್ಚರ್ ಕೊಡ್ತ ನೀವ ಯಾರು ಇ ಯಾರು ಅಂಬಾನಿ ದುರಂಧರ ಪಿಚರ್ ಹಂಡ್ರೆಡ್ ಕ್ರೋಡ್ ಕೊಟ್ಟ ಬರ ಓಟಿಟಿ ತಲಕ ರೈಟ್ಸ್ ತಲ ಪಾರ್ಟ ಟು
ಹ್ಮ್
ಆಟಟೋ ನೆಟ್ಫ್ಲಿಿಕ್ಸ್ ನೋಡುವ
ಹ್ಮ್್ಮ
ಅಟ್ಟಕ್ಕೆಿ ಇಟ್ ಕೊಟ್ೋಡು ಒಂದ್ ಒಂದ್ ಸಿನಿಮಾ ಬರ ದುರಂಧ್ರ
ು ನಂದಟು ಒನ್
ು ಟು ವನ್ ಪ್ಲ ನೆಟ್ಫ್ಲಕ್ಸ್ ನ
ಹ್ಮ್
ಟೂರ್ನಾಗ ಇಟು ಏಟಿ ಕಲೋರ್ಸ್ ಏನ ಕೊಟ್ರೋಗ್
ಹ್ಮ್
ನೋಡ ಹಂಗ ಮಾರ್ಕೆಟಿಂಗ್ ನೋಡದು
ಎಲ್ಲಾ ಮಾರ್ಕೆಟಿಂಗ್ಲ್ಲಂದ ಇವಏನ್ ಸ್ಪೋರ್ಟ್ಸ್ನ
ಅಂಬಾನಿ ರೊಕ್ಕ ಎಲ್ಲಿನ ರೊಕ್ಕ ನೋಡ್ತಾನಬ ಹ ಈಗ ನೋಡ ಈಗ ಅವನ ನಿಂತೆ ಅ್ದ ಅಂದ ಎಲ್ಲರ್್ದು ಇಟ್ಬಿಟ್ಟ
ಹ್ಮ್
ಯಾಕಂದ್ರ ಫಸ್ಟ್ ಫಸ್ಟ್ ಈಗವ ಮಾರ್ಕೆಟ್ನಾಗ ಬಂದಿದಿ ಅದ್ರಂತಂದ್ರ ನೆಟ್ ಇದ್ರಂದ ಬಂದನಿಲ್ಲ ಅವಾಗು ನೀ ಐದ್ ವರ್ಷದಿಂದ ನೀತಿ ಹೋಗು ಇಟ್ರ ಮೇ ಅವನ ಐದ್ ವರ್ಷದಿಂದ ನಟ್ಟ ಎು ಎುೆ ಫರದ್ ಗೊತ್ತಿಲ್ಲ
ಏನ್
ಏ ಇದು ನೆಟ್ ಎಂ ಎ ಬಿ ಗಳು ಎಷ್ಟು ಫ್ರರಿ ಹೆಚ್ಚ ಗೊತ್ತಿಲ್ಲ ಒಂದೊಂದ ಎಂ ಒಂದೊಂದ್ ಎಂ ಬಿ ಅಂದ್ರೆ ಜೀವನ್ ಹೊತ್ತಿತ್ವಾಗ
ಹ್ಮ್
ಒಂದೊಂದ್ ಯಾಪ್ ಹಾಕೋಳಕ ಸಾಕತಿತ್ನಮ್ಗ
ಹ್ಮ್
ಪ್ಪ ದೀಡ್ಶೆ ಎಂಬಿಿನ ದೀಡ್ಶೆ ಎಂಬಿಲ್ಲೋ ಅಂತ ಅನಿಸ್ತತ್ತು
ಹುಡುಗರು ಅಂಗೆಇಂಗೆ ಅಂದ್ರೆ ಏನ್ ಕೇರ್ ಮಾಡಲ್ಲ
ಅಲ್ಲಿ ಫಸ್ಟಗೆ ಎಲ್ಲದ್ರಾಗ ನೋಡಿತಿ ಉಕೋ ಇಟ್ರ ಮೇಲೆ ಫಸ್ಟ್ ಫಸ್ಟ್ ಗೆ ಅಂಬಾನಿ ಬಂದು ಫಸ್ಟ್ ಫಸ್ಟ್ ಫ್ರೀ ನಟ್ಕೊಟ್ರು ಅಷ್ಟು ಅಷ್ಟತಿ ಹ್ಮ ಫ್ರೀ ನೆಟ್ ಕೊಟ್ಟನು ಆಯ್ತಪ್ಪ ಫ್ರೀ ನೆಟ್ ಕೊಟ್ಟೋಗಣ ಜಿಯೋ ಇವ್ರ್ ಏನೊ ಏರ್ಟೆಲ್ ದರ ಅದ ನಮ್ದ್ ನ ಕೊಟ್ಟನಪ್ಪ ನಾವು ಕೊಡ್ಬೇಕ ಇಲ್ಲ ಮಾರ್ಕೆಟ್ನಾಗ ಇರಲ್ಲ ಅಂತ ಅವ್ರು ಕೊಟ್ರಲ್ಲ
ಹ್ಮ್ ಕರೆ
ಅನ್ಲಿಮಿಟೆಡ್ ಕೊಟ್ಟ ಅನ್ಲಿಮಿಟೆಡ್ ಕಾಲ್ ಇರ್ತದಿಲ್ಲ ಅದನ್ನು ಕಟ್ ಆತತಿ ಇವರು ಅದ್ರ ಏರ್ಟೆಲ್ ರ್ರೆ ಮಕ್ಳ ಬಾಳ ಟಾಕ್ ಟೈಮ ಬಾಳ್ ಪಫರಿ್ಯದದು
ಹ್ಮ್
ಅದನ್ನು ಕೊಟ್ಟರು ಆಮೇಲೆ ಇದ್ರಾಗ ಒಂದ ಫೀಲ್ಡ್ಎ ಓ ಟಿ ಓಟಿ ಟಿ ನ ಫಸ್ಟ್ ಎರಡ್ ವರ್ಷ ಫ್ರೀ ತೋರ್ಸನ ಎಲ್ಲ
ಹ್ಮ್
ಐ ಪಿ ಎಲ್ ಫ್ರೀ ಇತ್ ನೋಡುದಿಲ್ಲ
ಐಪಿಎಲ್ ಇದ್ರಾಗ ಜಿವ ಸಿನಿಮಾ ಏನ ಬರ್ತಿತ್ತು ನೋಣಪಾ ಹ್ಮ್ ಜಿವ ಸಿನ್ಮ ಇತ್ ಹಾ ಜವ ಸನ್ಮಾ ಜವೋ ಆಸ್ಾರ ಇಲ್ಲ ಜೀವೋ ಜ ಹಾ
ಇಬ್ಬರು ಕೂಡ ಜಿಯೊ ಹಾಟ್ ಸ್ಟಾರ್ ಆಯ್ತು
ಹ್ಮ್ ಹ್ಮ್
ಬಂದನು ಇದ್ರ ಬಂದನು ಎದ್ರಾಗ ಏನ್ ವಾಟರ್ ಬಾಟಲ್ ಫೀಡ್ನ ಬಂದನು ಎಲ್ಲರುೂ ಹತ್ತು ರೂಪಾಯಿ ಐನೂರ ಎಮಲ್ ಕೊ ನೀವು ಹತ್ತು ರೂಪಾಯಿ ಎಪ್ಪತ್ತೈದು ಎಮ್ ಎಲ್ ಕೊಟ್ಟ ಆಮೇಲ್ ಕ್ಯಾಂಪಾಗ ಒಂದೊಂದಸಿದ ಕ್ಯಾಂಪ ಎಲ್ಲಿ ಥಮ್ಸ ಅಪ್ ಅ ಎಲ್ಲ ಬಾರ್ತಿತ್ತು ಎಲ್ಲ ಪಕಕಲ್ಲ ಅಲ್ಲಿ ಕೊೊಂದರೆ ಅಲ್ಲ ಅ ಕಡೆ ಉಂಟಾನ ಈಗ ಒಂದು ಈಗ ಎಲ್ಲ ಬಿ ಗೌರ್ಮೆಂಟ್ ಸ ಟೈಪ್ ಮಾಡಿ ಒ ಮಾಡ ನೋಡವಿ
ಏನು
ವಾಂತಾರ ವೈಲ್ಡ್ ಲೈಫ್ ಸೆಂಚುರಿ
ಕಾಂತರಾ
ಒಂತಾರ ಒಂತಾರ ಇದು ಗುಜರಾತ್ ನರ ಏಟ್ರ ಮೂರ್ ಸಾವಿರ ಎಕ್ರಗ ನೋಡದು ಪೂರಾ ಅದ್ರಾಗ ಏನಿಲ್ಲ ಎಲ್ಲಾ ಕಡೆ ಎಲ್ಲಾ ಕಡೆ ಈಗ ಮೋಬ ಮಟ್ಟದಾಗ ಚಾದೆ ಯಿ ಇದಿ ಇರ್ತ್ ನೋಡ ಎಲಿಫೆಂಟ ಹ ಅಷ್ಟ ಸಾಕಿರ್ಲಾ ಕಾಡು ಹನಿ ಹನಿ ಕಾಡಾನಿ ಎಲ್ಲಾ ಸಾಕಿರ್ತ ನೋಡ ಅವ್ರ ಅವರು ಮಡ್ದಾಗ ಹಳಿ ಹಳಿ ಕಾಲ್ನಂತ ಇತ್ ನೋಡ
ಹ್ಮ್
ಪ್ರಾಣಿಗಳೆಲ್ಲಾ ಎಲ್ಲಾ ಕಡೆಂದು ಸೆಂಟ್ರಲ್ ಗೌರ್ಮೆಂಟ್ ಕಡಿಂದ ಸ ಶ್ಯಾಂಕ್ಷನ್ ಮಾಡ್ಕೊಂಡ್ ಹ ಎಲ್ಲ ಪ್ರಾಣಿಗಳು ಕಡೆ ತಪ್ಪಾನ ಅಂತ ಇಲ್ಲ ಒ ತರಾಗ ಮಾಡೋಡ್ ಇನ್ನು ಎಲ್ಲ ಎಲ್ಲ ಸೂಟೇಬಲ್ ಎನ್ರನ್ಮೆಂಟ್ ಕೊಡ್ತಕಲ್ಲ ಅದ್ರ ನಿಂತ ಮುಂದ ಬಾ ಮಾಡನ್ ಬಿಡು ಬೆಟ್ಟದ ಬೆಟ್ಟ ನೋಡಿ ಅರ್ಧ ಏನಿಲ್ಲ ಅಂದ್ರ ದೊನ್ ತೀನ್ ಹಜಾರ ಪೂರ ವೈಲ್ಡ್ ಲೈಫ ಸೆಂಚುರಿ ಪೂರಾ ಎದುರ್ ಸಲ್ಲಿಕ್ಕೆೆ ಮಾಡನ ಮದರ್ಮ ಮದರ ಅ್ರ ವೈಲ್ಡ್ ಇಕೋಸಿಸ್ಟ್ ಮೇಳೋಡ ಡಿ ಕೆ ಪಟೇಲ್ ಪೂರಾ ಬಯೋಡೈವರ್ಸಿ ಆ ಪೂರಾ ದೊಡ್ಡ ನಾ ಏನ್ ಹೇಳಲ್ಲ ನೀ ನೀವು ಈಗ ಹೋಗು ಯೂಟ್ಯೂಬ್ನಾಗ
ಹ್ಮ್
ವಿ ಎ ಎನ್ ಟಿ ಆರ್ ಎ ಒಂತರ ವೈಲ್ಡ್ ಒಂತರ ಹೊಡಿನಿ. ಅಂಬಾರಿ ಬರ್ತನ ಅದು ಎಷ್ಟು ದೊಡ್ಡ್ದ ನೋಡ ಸಾಕ್
ಇಲ್ಲ ಎಲ್ಲಾ ಆಂದ
ಎಲ್ಲಾ ಸ್ಪೀಸೀ ಅವ ಏನ ಇಲ್ ಬೈ ಅವ ಮೋದಿ ಗಿಡದ ಮೋದಿ ಗಿಡದ ರೊಕ್ಕ ಮಾಡ್ಕೊಳ
ಒಟ್ಟ ಅವಾ ಬೆಳಕೊಳಾಕ ಒಟ್
ನೋಡಿ ಅಂಬಾನಿ ಎ ಅದೇ ಅಡಾನಿ ನೋಡ ಅ ಆ ಇ ಇಲ್ಲ ಎಲ್ಲದರಾಗ ಬರ್ಲ ಅವಾ
ಹ್ಮ್
ಅವ್ ಎಷ್ಟು ಗಳಸ್ತಾನ ಅಷ್ಟು ಸಾಕಂತಾನ ಅವಾ ಇಂಡಿಯಾ ಈ ಟಾಪ್ ಅವನೆನ ಇವರು ಗಳಸ್ ದು ಆಯ್ತು ಇವ ಮನಿ ಮಂದಿನಾರ ಇವ್ರೆಲ್ಲಾ
ಹ್ಮ ಖರೇ ಹ್ಮ್ ಅಕಾಡಿ ಮುಂಬೈ ಇಂಡಿಯನ್ಸ್ ಬ್ರಾಂಚೆಸ್ ಬಿ ಖರೀದಿ ಮಾಡ್ಯಾರ.
ಅವ್ರಲ್ಲಾ ಅವಾಗೆ ಖರಿದಿ ಮಾಡ
ಹ್ಮ್
ಅವ ವಿಜಯ್ ಮಲ್ಯ ಆವಾಗಿನ ಕಾಲ್ದಾಗ ನಿತಾಂಬನಿ ಕುಣುಸ್ಥ ದಾವ ಅವಾ
ಹ್ಮ್
ಈ ನೀತಾ ಅಂಬಾನಿ ಯಾರರೇ ಮುಟ್ರು ಅವ ಅಂಬಾನಿ ಏನ್ ಮಾಡ್ತವ ಹರ್ಭಜನ್ ಸಿಂಗ್ ಏನೋ ಒಂದ್ಸಲ ಎರಡ್ಸಲ ಹಗಮಾಡ್ಯಾನ
ಹ್ಮ್
ಇ ಅವ ಏನ್ ಮಾಡನ್ ಸೀದಾ ಇದ ಫ್ರಾಂಚೈಜಿ ನಿಂತ ತೆಗದಾಣ
ಹರ್ಭಜನ್ ಸಿಂಗ್
ಹ್ಮ ಹರ್ಭಜನ್ಸ
ಹ್ಮ್ ಇದಕ್ಕ ಬನ್ನಲ್ಲ ಚೆನ್ನೈಕ್ ಬಂದ
ಆ
ಚೆನ್ನಕ್ ಬಂದ
ಚೆನ್ನೈ ಬಂದ ಅದೇ ನೋಡವ ಆಗಿನ ಕಾಲದಾಗ ಅವಾ ಐಕಿಗೆಲ್ಲ ಕಿಸ ಗಿಸ ಎಲ್ಲ ಕೊಟ್ಟಾ ನವಾ
ಯಾರ
ವಿಜಯ ಮಲ್ಯಾ
ಹ್ಮ್
ಎಲ್ಲ ನೋಡ್ಡಿ ಅವ್ನ್ ಫೋಟೋ ನೋಡು ಅವಾಗಿನ
ಈಕಿ ದೀಪಿಕಾ ಪಡ್ಕೋಣಿನನು ಪೈಲಾ ವಿರಾಟ್ ಕೊಹ್ಲಿ ಎಲ್ಲಾ ರೂಮರ್ಸ್ ಇದ್ದವು
ಹೌದ ಅಲ್ಲ ನಿಂದಿರ ಒಂದ್ ಸ್ವಲ್ಪ ಹತಿ ನಿಂದ್ರ ಹ ಹ್ಮ
ಹ್ಮ್ಮ್. ಹ ಹ
ಆಕ್ಚಲಿ